ಚೆನ್ನಾಗಿದ್ದೀರಾ.
ಹ್ಮ್ ಚೆನ್ನಾಗಿದ್ದೀನಿ ನೀವು. ಮ ತ್ತೇನ್ ಸಂಚಾರ. ಯ ಅಪ್ರೂಪಕ್ಕೆ ಏನ್ಸಬಟ್ಟಿದಿರಾ.
ಹಂಗೆ ನೆನ್ಸ್ಕೊಂಡ್ವಿ. ನೀವ್ ಮಾತ್ರ ಮಾಡಲ್ಲ ಅಂತ್ ಹೇಳ್ಬಿಟ್ ನಾವೇ ಮಾಡಿದ್ವಿ.
ಓ ಹಂಗೆ ನಾವು ಮಾಡ್ತಾನೇ ಇರ್ತೀವಲ್ವಾ ನೀವು ಮಾಡೋದೇಲ್ಲ ಅದಕ್ಕೆ ಅಪರೂಪ್ಕ್ ಮಾಡ್ಬಿಟ್ಟಿದೀರ.
ಹ್ಮ್ ನಾವ್ ಮಾಡ್ತೀವಿ ಎಷ್ಟಿದ್ರು ನಾವೇ ಅಲ್ವಾ ಮಾಡ್ಬೇಕಾಗಿರೋದು.
ಹ್ಮ್ ಏನೇನ್ ಈಗ್ ಹೇಳ್ತೀರ.
ಮತ್ತ್ ನಿಜ್ಜ ಅಲ್ವಾ. ನಾವೇ ಮಾಡ್ಬೇಕು. ನಾವೇ ತಗ್ಬೇಕು. ನೀವು ಮಾತ್ರ ತಗ್ಬೇಡಿ.
ಓ ಸುಮ್ನೆರಿ ಸಾಕು. ನಂಗೆ ಮಾಡಿದಿನಿ ತುಂಬಾ ಸಲ.
ಏ ನು ಮಾಡಲ್ಲ ನೋಡ್ ಸುಮ್ನೆ ಏನಾದ್ರೂ ಸ್ವಲ್ಪ ಕೋಪ್ಪ ಬಂದ್ರೆ ಸಾಕು ಸರಿ ಆಯ್ತು ಎಡ್ಲಾ ಹ್ಮ್. ಸರಿ ಆಯ್ತು ಅಷ್ಟೇ ಅಯ
ಆ ತರಲ್ಲಾ ಮಾತಾಡ್ತರೇ ನ
ಹ್ಮ್ ಹ್ಮ
ಹ್ಮ್ ಹೇಂಗ ನಡ್ತೇವೆ ನಿಮ್ಮ್ ವಿದ್ಯಾಭ್ಯಾಸ
ಚೆನ್ನ ನಡೀತಾ ಇದೆ
ಹ್ಮ್
ನಮು ಚೆನ್ನಾಗಿ ನಡೀತಾ ಇದೆ ಹಾಗೆ
ಹ್ಮ್
ಹ್ಮ್ ಮತ್ತೆ ಹೋಗ್ ಬರ
ನೀವು ಕರೆದ್ರೆ ಬರ್ತೀವಿ ಇಲ್ಲಾ ಅಂದ್ರೆ ಹೆಂಗ್ ಬರ್ಕ್ಾಗುತ್ತೆ
ಹೌದಾ ಬನ್ನಿ ನಮ್ಮ ಊರಿರಿಗೆ ಜಾತ್ರೆಗೆ
ಇವಾಗ ಕರಿತಾ ಇದ್ದೀರಾ ನಾವ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀರಾ
ಹಾಗೇನಿಲ್ಲ ನಾನೇ ಕಾರ್ಯ ಮಾಡಣ ಅನ್ಕೊಂಡೆ
ಓ ಅನ್ಕೊಂಡ್ರಿ ಅಷ್ಟೇ ಮಾತ್ರ ನೀವು
ನಿಮಗೆ ಸಮಯ ಸಿಗೋದಿಲ್ವಲ್ವಾ
ನಾನ್ ಹೇಳಿದ್ನ ಹಂಗೆ ನೀವು ಒಂದ್ಸಲ ಕರೆ ಮಾಡಿ ನೋಡ್ಬೇಕಲ್ವಾ ಅವರು ಐತ ತರ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ದು ನೀವೇ ಅನ್ಕೊಂಡ್ರೆ
ಅದೇ ಅದಕೋಸ್ಕರ ಮಾ ಮಾಡನ ಅನ್ಕೊಂಡೆನ್ ತಾವೇ ಮಾಡಿದ್ರಿ
ಓ ಹ ಹೋ ಹ ಹ ಸರಿ ಬಿಡಿ ಏನೋ ಹೇಳ್ತೀರಾ ದೊಡ್ಡವ್ರು ನಾವ್ಂತ ಕೇಳ್ಬೇಕು ಸುಮ್ಮನೆ ಹೂ ಅನ್ಬೇಕು ಅಷ್ಟೆ ತಾನೆ
ಹಾ ಹಾಗೆಲ್ಲ ಬಿಡಿ
ಹ್ಮ್
ಹ್ಮ
ಮನೇಲೆ ಎಲ್ಲಾ ಚೆನ್ನಾಗಿದ್ದಾರಾ
ಮನೇಲೆ ಎಲ್ಲ ಚನ್ನ ಅಲ್ಲಿ ಹೇಗಿದ್ದಾರೆ ಮನ ಅಮ್ಮ ಅಪ್ಪ ಚೆನ ಇದ್ದಾರ ಅಕ್ಕಾ ಹ
ಎಲ್ಲಾರು ಚೆನ್ನಾಗೈತಾರೆ
ಹ್ಮ್ ಹಾ ಮಾಡಿದ್ರು
ಹ್ಮ್
ಹ್ಮ್ ಅವ್ರು ಚೆನ್ನಾಗಾರ ಅಂತೆ ಊರಿಗೆ ಬರ್ತ ದಿನಂತ ಹೇಳಿದ್ರು
ಹೌದಾ ಯಾವಾಗ
ಬರ್ತಾರೆ ಇನ್ನ ಒಂದು ಅ ಹತ್ತು ಜನ ಬಿಟ್ಟು ಬರ್ತಾರೆ
ಹೌದಾ ಏನಾದ ೂ ಕೆಲ್ಸ ಇದೇನಾ ಇಲ್ಲ ಸುನೆನಾ
ಅೇ ಸ್ವಲ್ಪ ಕೆಲಸ ಇದೆ
ಹೌದಾ
ಅಂದ್ರೆ ಮದೆ ಹಾ ಹುಡುತಾ ಇದೆ ಗಂಡುನ ಹ್ಮ
ಯಾರಿಗೆ
ಹ್ಮ್ ಹ ನಮ್ಮ ಮಾವ ಅವರಿಗೆ
ಹ ಹೋ ಚೆನ್ನಾಗ್ಬಿಡಿ
ಹ ಅವರು ಬಂದ್ರೆ ನಾನು ನಮ್ಮ ಅಕ್ಕಲ್ ಮಕ್ಕಳನ್ನ ನೋಡಕ್ ಬರುತ್ತ ಅಲ್ವಾ ಹಾಗೇನೆ
ಹ್ಮ್
ಹ್ಮ
ಸರಿ ರೀ ಮದುವೆಗೆ
ಹಾ ಕೈತಿೀವಿ ಅದೆಂಗ ಇ ಬಿಡೋ ಕಾಗದ ಕ್ರದಂಗ
ರೋ ಏನ್ ಬಿಡ್ತಿರೋ ಏನೋ ನಿಮ್ಗೆ ಗೊತ್ತು
ಹಂಗೇನಿಲ್ಲ ಕರಿತೀನಪ್ಪ ನಾನಂತೂ ನೀವು ಮಾರ್ತ ನ ನಾವು ಮರದಲ್ಲ
ಹೌದಾ
ಹ್ಮ ಅದೇ ಒಂದ್ ವೇಳೆ ನಾು ಮಾಡರ್ತರು ನೀವು ಬನ್ನಿ
ಇಲ್ಲ ಬಿಟ್ಟೋದ್ರೆ ನೀನೇ ಹೋಗೋದು
ಎಲ್ಲಿಗೆ
ಬಿಟ್ಟ ಹೋದ್ರೆ
ಮದುವಗ
ಇಲ್ಲ
ಹ್ಮ
ಹಂಗೆ ಬಿಡಿ ಏನೋ ಒಂದು
ಹ್ಮ ಹ್ಮ ಹ್ಮ್ ಮತ್ತೆ ಹೇಳ್ಬೇಕು ಮೆಸ
ಏನು
ವಿಿದ್ಯಾಭ್ಯಾಸ ಮುಡತಿದೆ ಹದ
ಹ್ಮ್
ಹ ಹ ತುಂಬಾ ತುಂಬಾ ಇದಾವ ಕೆಲ್ಸ ಓದದು
ಹ್ಮ್ ಹ್ಮ್ ಹ್ಮ್ ಹೌದಾ
ಎರಡು ಕಡೆನೂ ನೋಡ್ಕ ಅಂತ ಹೋಗ್ಬೇಕು
ಹಓ ಹೌದು ಚೆನ್ನಾಗ್ ನೋಡ್ಕೊತಾ ಇದ್ದೀರಾ ನಾನು ನೋಡ್ತಾ ಇದ್ದೇನಿ
ಹಾ ಹ್ಮ್ ಮತ್ತೆ
ಪರೀಕ್ಷೆ ಎಲ್ಲಾ ಚೆನ್ನಾಗ್ ಬರೀರಿನಿ ನಮ್ಗೂ ಸ್ವಲ್ಪ ಸಹಾಯ ಮಾಡಿ
ಏನ್ ಬೇಕುತ್ಮ್ಗೆ
ನಮ್ಗೆ ಏನ್ ಬೇಕು ನಂ ಏನ್ ಬೇಡ ನಂಗ ಅನ್ಸುತ್ತೆ ಎಲ್ಲಾ ಕೇಳ್ಬೇಕು ಅಂತ ಅಂದ್ರೆ ಏನ್ ತಗೋದು ನನಗೆ ಗೊತ್ತಿಲ್ಲ
ಹಗೆ
ಹ್ಮ್ ಅನ್ಸತ್ತೆ ಅದು ತಗೋಬೇಕು ಇದು ತಗೋಬೇಕು ಅಂತ ಮತ್ತೆ ಕೇಳ್ಬೇಕ್ರೆ ಏ ಅದು ಬೇಕಾ ಅನ್ಸತ್ತೆ
ಹ್ಮ ಹಾಗಲ್ಲ ಅನ್ಸುತ್ತಾ
ಹ್ಮ್ ನಮ್ಗೆ ಒಂದು ಇಷ್ಟ ಆಗ್ಬಿಟ್ಟಿತ್ತು ಒಂದು ವಸ್ತು ತಗೋಬೇಕು ು ಅಂತ ಅನ್ಕೊಂಡೆ ಅಲ್ಲಿ ಹೋಗಿದ್ರೆ ಆ ವಸ್ತುನ ಇರ್ಲಿಲ್ಲ ಗೊತ್ತ ತ್ತಾ ನಂಗೆ ಎಷ್ಟ ಬೇಜಾರಾಯಯ್ತು
ಯೋ ಪಾಪಾ
ಎರಡ್ ಮೂರ್ ತಲ್ಲಿ ನೋಡ್ದ ಎಲ್ಲೂ ಸಿಕ್ಕಿಲ್ಲ ಏನ್ ಮಾಡುದು
ಹ್ಮ್ ಹುಡುಕಿ ಸಿಗುತ್ತೆ
ನನ್ಕೋತಾ ಇದ್ದೇನ್ ಸಿಗುತ್ತೆ ಅಂತ ಏನ್ ಸಿಗುತ್ತೋ ಏನು ಗೊತ್ತಿಲ್ಲ
ಹ್ಮ ಹ್ಮ ಹ್ಮ್ ಹೇಗಿದೆ ನಿಮ್ ಸ್ನೇಹಿತರು ಎಲ್ಲರೂ
ಚೆನ್ನಾಗಿದ್ದಾರೆ ನಿನ್ ಸ್ನೇಹಿತರು
ಹಾ ಚೆನ್ನಾಗ್ದಿದ್ದಾರೆ
ನೀವ್ ಯಾಕ ನಿಮ್ ಸ್ನೇಹಿತರ ಜೊತೆ ನನ್ನ ಮಾತಾಡ್ಸಲ್ಲ
ಅಂದ್ರೆ ಹ ಹಾ ಹಾ ಸುಮ್ನೆ ಹಂಗೆ ಮಾತಾಡ್ಸಲ್ಲ
ಹ್ಮ್
ಹ್ಮ್ ಅಂದ್ರೆ ಯಾರಾದ್ರು ಹೆಣ್ಮಕ್ ಹೆಣ್ಮಕ್ಳ ಇದ್ರೆ ಮಾತಾಡ್ತ ಹಪ್ಪದು ಹುಡುಗರು ಇರ್ತಾರಲ್ಲ ಅಲ್ವಾ ಅದಕ್ಕೋಸ್ಕರ ಮಾತಾಡ್ಸಕ ಆಗಲ್ಲ
ಓ ಹಾಗಗೆ
ಹ್ಮ್ ಅಂದ್ರ ಹೆಣ್ಮಕ್ಳ ಇದ್ರ ಮಾತಾಡ್ಸ್ಬೋದು ಮಾತಾಡ್ಸನ ಯದಕ್ಕೇನು
ಪರ್ವಾಗಿ ಇಲ್ಲ ನಾನ್ ಸುಮನೆ ಕೇಳ್ದೇನೆ ನಾನೇ ಮಾತಾಡಲ್ಲ ನೀವು ಪಟರುೂನು
ಹ್ಮ್ ನೋಡ್ ನೀವೇ ಹಗ್ ಹೇಳ್ತೀರಾ
ಕೇಳ್ದೆ ಏನಂತೀರ ಅಂತ ಅಷ್ಟೆ
ಹೌದಾ
ಹ್ಮ್
ಹ್ಮ್ ಮತ್ತೆ ಹೇಳ್ಬೇಕು ನಿಮ್ಗೆ ಪ್ರಾಣಿಗಳಲ್ಲಿ ಏನುಷ್ಟ ಎ
ನೀವು
ನಾನು ಪ್ರಾಣಿಗಳ ಬಗ್ಗೆ ಕೇಳಿದೆೆ ಮನುಷ್ಯರ ಬಗ್ಗೆ ಅಲ್ವಾ
ಇಲ್ಲ ನೀವು ನನ್ ಪ್ರಾಣಿನೇ
ಹೌದಾ ಯ ಪ್ರಾಣಿ
ನನ್ ಅದು ಒಂದೇ ಅಂತ ಹೇಳಕ್ ಆಗಲ್ಲ ಒಂದೊಂದು ನಿಮಿಷ ಒಂದೊಂದು ಬೇರೆ ಬೇರೆ
ಹಓ ಒಂದೊಂದು ನಿಮಷಕ್ಕೂ ಒಂದೊಂದು ಪ್ರಾಣಿಗೂ ವಯಸ್ಸತಿ ಹ ಹಾ ಏನೋ ತೊಟೋರು ಮಾಸಿ ಹೇಳ್ತೀರ ಕೇಳ್ತಾ ಇರ್ಬೇಕಕ್ಷ್ಟೇ
ಹಓ ಹಾ ಹಾ ಹಾ ಹಂಗೇನ ಒಂದೊಂದ್ಸತಿ ಕತ್ತ ಅನ್ಸ್ತೀರಾ ಒಂದೊಂದ್ಸತಿ ಹಂದಿ ಅನ್ಸ್ತೀರಾ ಹಂಗೆ ಎಲ್ಲ ಹೇಳ್ಬಾರ್ದಂಗೆಲ್ಲ
ಹಓ ಹೌದು
ಹ್ಮ್
ಹ್ಮ್
ಬೇಜಾರಾಯ್ತಾ
ನೀವು ಯ ಹಣ್ಣುಗಳಲ್ಲಿ ಏನ ಇಷ್ಟ
ನನ್ ಮಾವಿನ ನನ್ಷ್ಟ
ಹೌದಾ
ಹ್ಮ್ ನಗೆ
ನನಗೆ ಪಪಾ ಏಂದ್ರೀ
ಪಪ್ಪಾ ಎಷ್ಟ ಜನ ಒಂದು ಜ ಮತ್ತೆ ಒಂದೊಂದ್ ಹೇಳ್ತೀರಾ ಒಂದ್ಸತಿ ನೇರಳೆ ಹಣ್ಣು ಅಂತೀರಾ
ಅಂದ್ರೆ ನನಗೆ ಎಲ್ಲ ಹ್ಣಂದ್ರೂ ಇಷ್ಟ
ಹ ಮತ್ತೆ ಮದ ಹೆಂಗ್ ಹೇಳ್ತಿರಾ ನೀವು ಬೇರೆ ಬೇರೆ ಮಾಡೋದು ಹೇಳೋದು ಒಂದೇ ಇಷ್ಟ ಇರ್ಬೇಕು ಯಾವತ್ತಿದ್ರು
ನಮ್ಗೆ ಯಾವತರನೇ ಇಲ್ಲಪ್ಪಾ ನಮಗೂ ತಿಂಬ ಕನ್ಸುತ್ತ ಎಲ್ಲಾನ ತಿಂತೀವಿ ಇ ಬು ಅದೇ ಬೇಕು ಅಂತ ಆ ತರ ಎಲ್ಲ ನನ್ಗೆ
ಬ ನಾನೀಗ ಹಂಗೆ ಅಪ್ಪ ಇಷ್ಟ ಹ
ಸಿಕ್ಕಿದ್ದು ತಿನ್ಬೇಕು ಕೇಳಿ ಸಿಕ್ಕಿದ್ದು ತಿನ್ಬೇಕು ಹೊಟ್ಟೆ ತುಂಬಸ್ಕೊಬೇಕು
ಹ್ಮ್
ಬಡವರಿಗೆ ಎಲ್ಲಾ ತಿಂಧನು ನಡೀುತ್ತೆ
ಹ್ಮ ಹೊಓ ಹೋ ಹೋ ಹ ಸಂಬಂಧ ಇಲ್ದಿ ಹೇಳಕ್ ಹೋಗ್ಬೇಡ್ರಿ ನೀ
ಇರ್ಲಿ ಬಿಡಿ ನಮ್ ಮನೇಲಿ ಕರಿತಾ ಇದಿದ್ರ ಆಮೇಲೆ ಮಾಡ್ತೀನಿ
ಹೋಗ್ ಬನ್ನಿ
ಓಕೆ ಓಕೆ